ಓ ಹಲೋ
ಹಲೋ
ಏನ್ ಮಾಡ್ ತಿರೀ
ಹಲೋ
ಹಲೋ ಹಲೋ
ಏ ಹಲೋ
ಕೆಳ ಹೊಂಟ್ಟಿಲಾ ಸೋನಿ
ಹಾ ಇವಾಗ ಬಂತ
ಏನ್ ಮಾಳತಿರಿ
ಏನ ಇಲ್ಲಾ ಕುಂತಿದೆವ್ರ ನೀವು ರೀ
ಏನಿಲ್ಲಪ್ಪಾ ಹೋಗ್ ಬಂದಿ ಕಾಲೇಜಕಾ
ಹಾರೀ ಹೋಗ್ ಬಂದೆವು ರಿ ನೀವು
ನಾವೇ ಮ ನಾವೇನ್ ಮನೆಯಲ್ಲ ಎಲ್ಲ
ಹು
ಆಯ್ತು ಊಟ ಆಯ್ತ್ ತ್ತು ಊಟಾ
ಹಾ ರೀ ಜಸ್ಟ್ ಇವಾಗ ಹೋಗ್ ಬಂದಿವಿ ಫ್ರೆಶ್ ಆಗಿ ಊಟ ಮಾಡಿ ಇವಾಗ್ ಕುಂತೇವ್ರಿ
ಹೌದೇನ ನಂದು ಆಯ್ತಪ್ಪ ಊಟ, ಏನ್ ಊಟ?
ಏನ್ರೀ ಆ ಸೌತೆ ಕಾಯಿ ಪಲ್ಯ, ರೊಟ್ಟಿ ಅನ್ನ ಸಾರ್. ನಿಮ್ದು?
ನಮ್ದು ಪಲಾವ್ ಮಾಡಿದ್ದೆ.
ಓಹ್ ಓಹ್
ಏನ್ ಮಾಡಾತ್ತಾನ ಅಣ್ಣಾ? ಬೆಂಗ್ಳೂರು ಸ್ಪೆಷಲ್.
ಹಾ ಬೆಂಗ್ಳೂರ್ ಸ್ಪೆಷಲ ರಿ.
ಏನ್ ಮಾಡತ್ತಾನ ಅಣ್ಣ?
ಎಲ್ಲ ಇಲ್ಲೇ ಹೊರಗ ಅದಾರ ಎಲ್ಲರು.
ಹೌದೇನಾ. ಹೆಂಗ್ ನಡ್ದದ್ ಸ್ಟಡಿ?
ಏನ್ ಕೇಳ್ತೀರ ಸ್ಟಡಿ ಹೋಗೋದು ಮಾರ್ನಿಂಗ್ ಹೋಗೋದು, ಕ್ಲಾಸಿಗೆ ಅಟೆಂಡ್ ಆಗೋದು ಬರದು ಊಟ ಮಾಡೋದು ಮಲ್ಕಳೋದು.
ಹ್ಮ್
ಮತ್ತ ಆಮೇಲೆ ಹೇಳದು ಫ್ರೆಶ್ ಆಗದು ಮತ್ತ ಊಟ ಮಾಡದು ಮತ್ತ್ ಮಾಡ್ಕೊಳ್ಳದು. ಅಷ್ಟೇ ಕೆಲ್ಸ
ಓದ್ಬೇಕ ಹಂಗೆ ಅದ್ರ ಜೊತೆಗೆ.
ಓದದ್ರಿ ನಾಳೆ ಎಕ್ಸಾಮ್ ಅದಂದ್ರಿ ಇವತ್ ಚಂದಲ್ ಹೋಗ್ಡತಿವ್ರ ಅಗ ನಾವ್ ಸ್ಪೆಷಾಲಿಟ್ಟಿರಿ.
ಅಂದ್ರ ದಿನಾ ಓದಲ್ಲ.
ಹೇ ಚಾನ್ಸ ಇಲ್ಲ ರೀ. ಅದ್ ಬ್ಯಾಗು ಚೈನ್ ಆಗಿದ್ದ ಮತ್ ಕಾಲೇಜ್ ಒ ಮೇಲೆ ಓಪನ್ ಆಯ್ತದ ಅದು ಎಲ್ ಮುಚ್ಚಿರ್ತಾವ್ ಚಲೋ ಮಾಡ್ತವ ನಾವು.
ಹ್ಮ- ಹೋಗ ಬಂದ್ ನಾ ತಮ್ಮ ಕಾಲೇಜ್ ಕ.
ಹಾ ರೀ ಹೋಗ್ ಬಂದನ್.
ಹೌದೇನು, ಆರಾಮರ ಎಲ್ಲಾ ನಿನ್ ಫ್ರೆಂಡ್ಸ್? ಸೊ
ಹ್ಮ ಮಸ್ತ್ರಿ ಅವ್ರಿಗೆ ಏನು ಸೇಮ್ ನನ್ನಪ್ಲನ ಎಲ್ಲ ಹಾಬಿ ಅವ್ಲಿಂತ ಕಲ್ತಿದಾರ ನೊಡಿ.
ಓದದಿಲ್ಲ ಏನಿಲ್ಲ.
ಹ ಹಾ ನಾ ಯಾವ ಯ್ಯಾಕೆ ಎಕ್ಸಾಮ್ ಆಗ್ಲಿರಿ ನಾಳಿಗದಂದ್ರೆ ಇವತ್ತಿನಿಂದಲ್ಲ ರೀ ಹ್ಮ ಅಥವಾ ಒಂದ್ ವಾರದ್ ಪೈಲಾ
ಹೌದೇನಾ.
ಇದ್ರೀ ಟೆನ್ಷನ್ ತಗೊಳಲ್ರರಿ ಇನ್ನ ಎಕ್ಸ್ಟ್ರನಲ್ ಇದವ.
ಓದ್ಬೇಕಪ್ಪಾ ಹಂಗೆ
ಡೈಲಿ ಓದೋದ್ ಆಗಲ್ರಿ ಹಿಂಗ ಏಂದ್ರ ವರ್ಕ್ ಕೊಡ್ಸ್ರ ಮಾಡದ್ರಿ ಇಲ್ಲಾಂದ್ರ ಇಲ್ಲ.. ಹಾ. ಹಾ ರೀ ಮಸ್ತ್ ರೀ!.
ಅದು
ಇಲ್ಲರೀ ಮನ್ಗ್ಯಾರ ಈಗ ಎಲ್ಲ ನಮ್ ತಂಗಿದ ಮ್ಯಾರೇಜ್ ಆದಲ್ರಿ ಎಲ್ಲಾ
ಮದುವೆದೇನಾ
ಹಾ ರೀ...
ಹೌದೇನಾ ಹಾ ಜೋರ ಅದೆಲ್ಲ
ಏನ್ ಜೋರಿ ಸಾಕಾಗ ಅದೆ ಎಲ್ಲಾ ಕ್ಲೀನ್ ಮಾಡದ್ ಮನೆೇ ಮಾಡಿದೇವ್ರಿ
ಕ್ಲೀನ್ ಮಾಡ್ದ ಮನೀ
ಉಲ್ರರಿ ಯಪ್ಪಾ ಮನ್ನ ನಮ್ ತಾತರ್ ತೀರ್ಕೊಂಡಿದ್ರಿ ಅವಾಗೇ ಎಲ್ಲಾ. ಮನಗ್ ಕ್ಲೀನ್ ಮಾಡಿ ಮತ್ತ ಸೆಕೆಂಡ್ ಟೈಮ್ ರೀ.
ಮನ್ ಮಾಡಿ ಮತ್ ಈಗ್ ಮಾಡಿದ್ರ ಮತ್ತೆ.
ಹಾ ರಿ ಎರಡ್ ಸಲ ಆಯ್ತ್ರಿನ್ನ ಹದ್ನೈದ ದಿವ್ಸ ಆಗಿಲ್ರಿ ಆಗಲೇ ಮತ್ತ್ ಇನ್ನೊಂದ್ಸಲ ಮಾಡಿದವ್ರಲ್ಲ
ಹಾ ಇರಾಣಪ್ಪಾ ಕೆಲ್ಸ
ಸಕಾಯ್ತಿದಿರಿ
ಎಲ್ಲಾ ಅಂದ್ರರು ಬಂದಿರ್ಬೇಕಕ್ ನೆಂಟರದು ಹೌದೇನಾ ಹಾ
ಇನ್ನ ಫೋರ್ಟೀನ್ ಡೇಟೀನ್ ತನ್ನದ
ಹೌದೇನಾ ಅಂದ್ರೆ ಇನ್ನ ಯಾರು ಬಂದಿಲ್ಲ
ಇಲ್ಲ
ಹಾ ಹಾ ಹಾ ಜೋರ ಅದ ಅಂದ್ರೆ ಮದ್ವಿ
ಹಾ ರೀ ಏನ್ ಜೋರಿ ಎಲ್ಲಾ ಆ ಕಡೆ ಇದ್ದಾರೀ ಇಲ್ಲೇನ್ ಮಾಡದು ಹಾ ತಂಗಿನಿಯಾರ್
ತಂಗಿ ನೋಡ ಆಕಿನ್ನೆ ಮದ್ವಿ ಆಗ್ಲತ್ ತುಳು
ಹೂ ರೀ ಎಲ್ಲರೂ ಅಲ್ಲೆ ತಾರಿ ಊರಾಗಿನ್ ಮಂದಿ ಎಲ್ಲ. ಅಕ್ಕನ್ನ್ ಬಿಟ್ಟ ತಂಗಿನೇ ಮಾಡಕ್ ಇವಾಗ ಬಸ್ಸಿ ನಾಗ್ ಬರ್ಲತ್ ಯಾರೊ ಬಿರದರ್ದಗ್ ಮ್ಯಾರೇಜ್ ಅದ ಅಂದಾರಂತ್ರಿ ಅಂದ್ರ ನಿಮ್ದೇನ ಅಂತ ಕೇಳ್ತಾರಿ
ಹೌದ್ ಏನ್ ಕನ್ಫ್ಯೂಸ್ ಆಗ್ಯಾರ ಅವರು ನೀನೇ ದೊಡ್ಡಕ್ಕಿ ಅಲ್ಲ
ಹ್ಮ್ ನಾನ್ ಇಷ್ಟು ಜಲ್ದಿ ನಂಗೆ ಕೊಟ್ಕಳ್ಸಕ್ ಕರಲಿತ್ರೆ ಅಂದಿದಾರೆನ ಹಾ ರಿ ಸಲ್ಪ್ ದೊಡ್ಡಾಕಿ ಅನ್ನಿಸ್ತಾಳ್ ಅಕಿ. ನಿನ್ ಟೆಂತ್ ರಿಸಲ್ಟ್ ರೀ
ಬನ್ ದೂ
ಹಾ ರೀ ಟೆಂತ್ ರಿಸಲ್ಟ್ ಬನ್ ತಲ್ಲ ರೀ ನಿಮ್ ತಂಗಿ ಹೂ ರಿ ಸಿಕ್ಸ್
ಸಾಕ ಸಾಕಷ್ ಟೆ ಹಾ
ಕಷ್ಟದೆ ಪಾಸಾದ.
ಹ್ಮ್ ಹೆಂಗು ಮದ್ವಿದ ಮದ್ವಿ ಮಾಡ್ಕೊಡ್ತಾರ ಹೋಗ್ತಾಳ
ಹ್ಮ್ ಕಾಲೇಜ್ ಮುಂದ್ ಮಾಡ್ತಳಂತ್ರಿ ಹೆಂಗೆ.
ತಾಳಂತ
ಹಾ ಡೈಲಿ ಹೋಯ್ತಾಳಂತ್ರಿ ಆರ್ಟ್ಸ್ ಮಾಡ್ತಾಳಂತ.
ಹೌದೇನೆ ಅಹ್
ಆರ್ಟ್ಸ್ ಮಾಡಿದ್ರೆ ಡಿಸ್ ಕಂಟಿನ್ಯೂ ಮಾಡಿದ್ರು ನಡೀತದ್ರಿ ಡೈರೆಕ್ಟ್ ಎಕ್ಸಾಮ್ಗೆ ಹೋದ್ರೆ ಗೌರ್ಮೆಂಟ್ ಕಾಲೇಜ್ ಮಾಡ್ಬೇಕ್. ನಾ ಕಲ್ತಿದ್ದು ಕಾಲೇಜ್ ಮಾಡ್ಬೇಕಲತ್ತ ಬಟ್ ಅಲ್ ರೆಗ್ಯುಲರ್ ಬೇಕ್ರೀ ಇರೆಗ್ಯುಲರ್ ನಡಿಯಲ್
ಹೌದೇನ್ ಹಾ ಹಾ
ಹ್ಮ್ ಸ್ಟ್ರಿಕ್ಟ್ ಅದ ರಿ ಗರ್ಮೆಂಟ್ ಕಾಲೇಜ್ ಆದ್ರೆ ಹ್ಮ ಮತ್ರಿ ಮೊನ್ನೆ ಎಕ್ಸಾಮ್ ಇತ್ರಿ ನಂದು ಗುಲ್ಬರ್ಗಕ್ಕ ಹಾ ರೀ ಗುಲ್ಬರ್ಗಕ್ ಎಕ್ಸಾಮ್ ಇತ್ತಲ್ಲ ರೀ
ಹ್ಮ ಹ್ಮ್ ಹ್ಮ್ ಅದೇ ಕೊ ಎಕ್ಸಾಮ್ಕ
ಹಾ ರೀ ಗುಲ್ಬರ್ಗಕ್ಕೆಪ್ಪಾ ಬಿಸಿಲು ಏನ್ ಕೇಳ್ತೀರಪ್ಪ ಅಲ್ ಬಿಸಿಲು
ನಮ್ ಕಡೆ ಏನ್ ಬಿಸ್ಲ
ಏನ್ ಕೇಳ್ತಿರಿ ನೀವು ಬಸ್ನಾಗ್ ಕುಂತಿದಾವ್ ಕಾಲೇಜ್ ಬಸ್ ಒಯ್ದಿದಾವ್ರಿ ಇಲ್ಲಿಂದೇ
ಹಾ
ಸಾಕ್ರಿ ಎಲ್ಲಾ ಹುಡ್ಗ್ಯರ್ ಅಕಡಿ ಈ ಕಡೆ ಹೋತಾರ ಅಂತ ಕೆಳಗೆ ಬಿಟ್ಟಿಲ್ರಿ ಬಸ್ಸಿನ್ಯಾಗಿಂದ.
ಚಂದ್ ಆಯ್ತಾ ಎಕ್ಸಾಮು?
ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಫೇಲ್ ರೀ ನಾನು ನಂಗ ಡೌಟ ರೀ ಎಸ್ ಟಫ್ ರೇ ಮಾಮಿ ಬಾಲನ್ಸ್ ಶೀಟ್ರಿ ಅದು
ಹಾ
ಬ್ಯಾಲೆನ್ಸ್ ಶೀಟ್ ಹದ್ನೈದ್ ಮಾರ್ಕ್ಸಿಗ್ ಇರ್ತಾವಲ್ರಿ ಟ್ರೇಡಿಂಗ್ ಅಕೌಂಟು ಪ್ರಾಫಿಟ್ ಲಾಸ್ ಅಕೌಂಟ್ ಆಮೇಲೆನು ಬ್ಯಾಲೆನ್ಸ್ ಶೀಟ್ ಮಾಡೋದಿರ್ತದಲ್ರಿ
ಹಾ
ಅದು ಎಷ್ಟ್ರೀ ಟೂ ಮಾರ್ಕ್ಸಿಗಂತ್ರಿ ಯಾರ್ ಬರಿಬೇಕ್ರಿ ಅಲ್ಲಿ ಮತ್ ಕ್ಯಾಲ್ಸಿನೆ ಇಲ್ಲ ರೀ ಪೆನ್ ಇಲ್ಲ ಪೇಪರ್ ಇಲ್ಲ.
ಹೌದ್ ಮತ್ತ
ಹೆಂಗ್ ಮಾಡ್ಬೇಕ್ರಿ ಅಲ್ಲಿ ಎಟ್ಟು ಅದಕ್ಕೆ ಅದ್ಕ ರಿ ಕಾಂಪಿ ಶಟ್ಟ ಎಕ್ಸಾಮ್ ಹಾರ್ಡ್ ಇರ್ತಾವಂತ್ರಿ
ಅಹ್ ಹ್ ಹ್ಮ್ ನಿಂಗ್ ಎಕ್ಸ್ಪೀರಿಯನ್ಸ್ರ ಐಯ್ತಲ್ಲ
ಹಾ ರೀ ಅಂದ್ರೆ ಎಂದ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗ್ ತಗೋತಾರ ಅಂತ ಎಕ್ಸ್ಪೀರಿಯನ್ಸ್ ಆಯ್
ಹ್ಮ್
ಇದದೇನ್ರಿ ಹನ್ನೆರಡು ವಾರದು ಇತ್ರಿ ಅದು. ಹ ಕೋರ್ಸ್ ರೀ ಡೈಲಿ ಅಸೈನ್ಮೆಂಟ್ ಕ್ವಶನ್ಸ್ ಹಾಕತ್ ಹೋಗ್ಯಾರ ಕ್ಲಾಸಸ್ ಹಾಕೊತ್ ಹೋಗ್ಯಾರ ಅವ್ರು.
ಹಾ
ಇಮೇಲ್ ಐ ಡಿ ಹಾಕಿದ್ರು ನಾವೇನ್ ನೋಡಿಲ್ಲ ಏನಿಲ್ಲ ಅದಕ್ ಒಟ್ಟನ್ ನೋಡಿಲ್ರಿ.
ಹಾ
ಯಾವಾಗ ಟೆನ್ಷನ್ ಸ್ಟಾರ್ಟ್ ಆಗ್ಯಾದ್ರಿ ಈಗ ಇಂಟರ್ನಲ್ ಇತ್ರಿ ಇಂಟರ್ನಲ್ ಮೂರ್ ದಿನ ಕಂಟಿನ್ಯೂ ಇಂಟರ್ನಲ್ ಆಗ್ಯದ್ ಮೇಲ್ ಮರ್ದಿನನೆ ಎನ್ ಪಿ ಟಿಲ್ ಇದ್ದೇವ್ರಿ.
ಹಾ
ಇದ್ರು ಟೆನ್ಶನ್ ಆದು ಟೆನ್ ಇದುನ್ನು ಓದದಾಗಿಲ್ರಿ ಅದು ಹೊದದಾಗಿಲ್ಲ ಎಪ್ಪ
ಅಹ್ ಹ ಹ ಹ ಹಂಗೆ ಐ
ಬಟ್ ನಾವು ಏನ್ ನೆಕ್ಸ್ ಎಕ್ಸ್ಪೆಕ್ಟ್ ಮಾಡಿದೇವ್ರೀ ಅದ್ರ ಕಿನ ಡಿಫಿಕಲ್ಟ್ ಇದ್ರರಿ
ಹ್ಮ್ ಅಂದ್ರೆ ಎಲ್ರುೂ ಹಂಗಗೆ ಬರ್ದಿರಿ
ಇನ್ನು ಒಂದ್ ಎಷ್ಟ್ರೀ ನಟ್ ಫೋರ್ ಡೇಸ್ ಅಂಡ್ ಫೈವ್ ಡೇಸ್ ಇರ್ಲಕ್ ಗೊತ್ತೈತ್ರಿ ಅಂದ್ರ ಓದ್ಬೇಕು ಅಂತ ಹೇಳಿ ರಿಯಲೈಸ್ ಐತ್ರಿ ಅವಾಗ ಒನ್ ತೌಸಂಡ್ ಫೀಸ್ರ ಕಟ್ಟಿದ್ದೇವು ಅದಕರ ಹೋಗ್ಬೇಕಲ್ಲ ಅಂತ ಹೆಂಗ ಹೆಂಗರ ಮಾಡಿ ಕವರ್ ಮಾಡಕ್ದ ಅವರು ಸಿಲೆಬಸ್
ಹೌದೇನಾ ಹ
ಹಾ ರೀ ಬರ್ದಿ ಪ್ರಾಕ್ಟೀಸ್ ಮಾಡಿ ಎಲ್ಲಾ ಮಾಡಿ ಪ್ರಾಕ್ಟೀಸ್ ಮಾಡ್ರ್ ಮಾಡ್ಲಕ್ರ ಅವ ಹಾಕಿದು ಬಂದರ ಅಸೈಮೆಂಟ್ ಕ್ವಶನ್ಸ್ ಬಂದಿಲ್ಲ ರೀ ಅವ ಹೇಳಿದು ಒಂದ್ ಭಿ ಬಂದಿಲ್ಲ ಅದ್ರೊಳಗೆ
ಒಂದು ಬಂದಿಲ್ಲಲ್ಲ
ಅವ ಏ ಸಸಮೆಂಟ್ ಹಾಕ್ಸನ್ ರೀ ಪೂರಾ ಬರ್ದ ಬರ್ದಿ ಪ್ರಾಕ್ಟೀಸ್ ಮಾಡಿದೇವ್ರಿ ಅವೆಲ್ಲಾ
ಹಂಗೆ ಬರಲ್ಲ ಅಲ್ಲಿ ಹೇಳೋದೆೇ ಒಂದು ಬರೋದೆೇ ಒಂದ ಅಲ್ಲಿ
ಆಯ್ತು ನಾವು ಎಕ್ಸ್ಪರ್ಟ್ ಅಂದ್ರೆ ನಾವು ಕಾನ್ಸನ್ಟ್ರೇಟ್ ಮಾಡಿದ್ರಿ ತೇರಿ ಮ್ಯಾಲ
ಹಾ
ಅದು ಆಗಿದ್ದು ಇದ್ರೊಳಗ ಆಗ ಹೋಗ್ಯದ್ರಿ ಬರೀ ಪ್ರಾಬ್ಲಮ್ಸ್ ಕೊಟ್ಟನ್ರಿ ಪರ್ಚೇಸ್ ಅಕೌಂಟ್ ಕಂಡಿದೀರಂತ ಸೇಲ್ಸ್ ಅಕೌಂಟ್ ಕಂಡು ಹಿಡೀರಂತ
ಅಂಗೇ ಅಪ್ಪ ಎಲ್ಲ ಎಕ್ಸಾಮು
ಬರ್ರಿ ಕ್ಯಾಶ್ಲೆಸ್ ಸ್ಟೇಟ್ಮೆಂಟ್ ರೀ
ಹ್ಮ್ ಹ್ಮ್
ನಾವ್ ಕ ನಾವ್ ಹೋಗಿದ್ದು ನಮ್ ನಿದ್ದೆ ವೇಸ್ಟ್ ಐತ್ತ್ರಿ ಒನ್ ತೌಸಂಡ್ ವೇಸ್ಟ್ ಎ ಅದು ರೀ ಮತ್ ಬಸ್ಸಿನ ಚಾರ್ಜ್ ಎೇಷ್ಟ್ರೀ ಊರಾಗೇ ನ ನಾಲ್ಕೂವರೆಗ್ ಬಿಟ್ಟೇನ್ರಿ
ಹ್ಮ್
ಮಮ್ಮಿರ ಪಾಪವತ್ತು ಟಿಫನ್ ಅಲ್ಲೇನ್ ಟಿಫನ್ ಏನ್ ಬಿ ಇದುದಿಲ್ಲತ್ರಿ ಮತ್ ಚಿಕನ್ ಅರ್ಕು ನೆು ಇಬರ್ ನೈ ಮಮ್ಮಿ ಮೂರು ಗಂಟೆಗೆದ್ದು ಪತ್ತಿ ಪಲ್ಯಾ ಎಲ್ಲ ಮಾಡ್ ಮತ್
ಹ್ಮ್ ಹಂಗ ಆಯ್ತದಪ್ಪಾ ದೂರ ಐತೇಂದ್ರ
ಬಟ್ ಹೋಗೋ ಟೈಮಗ ಏನೋ ಎಲ್ಲರೂ ಸುಸ್ತಾಗಿ ಹಂಗೋ ಹಿಂಗೋ ನಿದ್ದೆ ಗಂಡಾಗ ಹೋದೇವ್ರೀ ಎಕ್ಸಾಮ್ ಸೆಂಟರ್ ಆ ದೇವ್ರೆ ಒಂದ್ ಅವರ್ ನೋಡಿ ಡ್ರಿ ಎಕ್ಸಾಮ್ ಅವ್ರು ಕರೆಕ್ಟ್ ಅಂದ್ರೆ ಸಬ್ಮಿಟ್ ಮಾಡುವ ತ್ರೀ ಅವರ್ಸ್ ಎಕ್ಸಾಮ್ ಇತ್ರೀ.
ಹಾ
ಅಲ್ಲಿ ಒನ್ ಅವರ್ ಕೊಡ್ಬೋದಿತ್ರಿ ನಾವ್
ಹೌದೇನ್ ಹಾ ಹಾ
ತ್ತಿ ವಷ್ಟು ಜನ ಅಲ್ಲಿ ವೇಟ್ ಬೆಲ್ಲಿಗೆ ವೇಟ್ ಮಾಡ್ತಾರೀ ಹೊರಗ್ ಬರ್ಬೋದ್ರಿನೂ ಒಂದ್ ಅವರು ಬೆಲ್ ಹೊಡ್ದಿದ ಮ್ಯಾಲ ಸಬ್ಮಿಟ್ ಮಾಡಕದ ಎಲ್ಲರೂ ಒಂದ ಅವ್ರ್ನೆ ಎಕ್ಸಾಮ್ ಮುಗಸ್ಕೊಂಡ್ ಬಂದಾರ್
ಸರಿಯಾ ಬಾಯ್ಸು ಬಾಯ್
ಹಾಯ್